ಹಲೋ
ಕೇಳಿಸ್ತಿದ್ದೀರ
ಹಾ ಕೇಳಿಸ್ತಿದೆ ಹೇಳಿ ನಮಸ್ಕಾರ.
ಹಾ ನಮಸ್ಕಾರ ಎಲ್ಲಿಂದ ನೀವು?
ನಾವು ಬೆಂ್ಗಳೂರಿಂದ ಮಾತಾಡ್ತಿದ್ವಿ
ಏನು ಓದ್ತಾ ಇದೀರಾ?
ಹಾ ಓದ್ತಾ ಇದ್ದೀನಿ ನೀವು
ಹಾಂ ಒಂದೊಂದು ಓದಿದೆ.
ಹಾ ಏನ್ ಓದ್ತಿದ್ದೀರಾ?
ನಮ್ಮದು ಬಿ ಸಿ ಎ
ಹೌದಾ? ಎಂಗಿದೆ ವಿದ್ಯಾಭ್ಯಾಸ? ಏನ?
ಹಾಂ ಚೆನ್ನಾಗಿದೆ ಈ ಥರ ಇಂಜಿನಿಯರಿಂಗ್ ಬಿ ಸಿ ಎ ಎಲ್ಲ
ಹಾ ಅದೆಲ್ಲ ಒಂದೇ ತರ
ಹಾಂ ಅದೇ ಎರಡೂ ಕಷ್ಟನೇ ಇರುತ್ತೆ ಓದಲೇಬೇಕು ಆದರೆ
ಹೌದೌದು. ಮತ್ತೆ ಏನ್ ತಿಂದ್ರಿ ಹಾ ನಂದಾಯ್ತು ನಿಮ್ದು.
ನಮ್ಮದು ರೈಸ್ ಸಾಂಬರ್ ಮಜ್ಜಿಗೆ ಮತ್ತೆ ಮತ್ತೆ ಅಂತ ಕೊಟ್ಟ್ರು ಅಂದ್ರೆ ಪಲ್ಯ ಇತ್ತು ಹಾಂ ಮತ್ತೆ ಹಣ್ಣು ಕೊಟ್ಟಿದ್ರು ಅಷ್ಟೇ ಆಯಿತು
ಹೌದಾ.
ಏನ್ ಮಾಡ್ತೀರಿ ನೀವು ಏನ್ ಮಾಡ್
ಏನಿಲ್ಲ ಬರಿಯದಿತ್ತು ಬರಿತಾ ಇದ್ದೆ.
ಓ ಹೌದಾ
ಮತ್ತೆ ಎಲ್ ನೀವ್ ಹಾಸ್ಟೆಲ್ಲ್ಲಿ ಇರದ ಮನೆಲ್ಲ
ನಮ್ಮದು ಇಲ್ಲಿ ಮನೆ ಮಾಡಿದ್ದೀವಿ
ಹ್ಮ್
ನಮ್ದು ಅದೇ ಮನೆಯಿಂದ ಅಂದರೆ ಇಲ್ಲೇ ಸ್ವಯಂ ಇಲೆ ಸಮೀಪ ಆಗುತ್ತಲ್ಲ ಕಾಲೇಜ್ಗೆ
ಹಾ
ಊಟಕ್ಕೆಲ್ಲ ತೊಂದರೆ ಆಗಲ್ಲ ಅಂತ ಇಲ್ಲಿಯೇ ಮನೆ ಮಾಡಿದ್ದೀನಿ
ಹಾ
ಏನು ಮತ್ತೆ ನಿಮ್ಮದು ಓದೋದೇ ಓದೋದ ಹಂಗಿದ್ರೆ
ಏನ ಬರಿಯದೇ ಆಗ್ತಿಲ್ಲ ಅ ಹು ತುಂಬಾ ಕೊಡ್ತರಾ ಅಮ್ಗೆ
ಈಥರ ಹಾರ್ಸಿ ಹಾರ್ಸಿ ಬರಿಬೋದಲ್ಲ
ಹಾ ಹಂಗೆ ಮಾಡ್ಬೇಕ್ ಇವಾಗ್ ಅದೊಂದೇ ಇವಾಗಿರೋದು
ಹಾ ಅದೇ ಅದ್ರ ಬದ ಅದ್ರ ಬ್ರೆ ಬದಲು ಓದ್ಕೋಬೊಕಷ್ಟೇ
ಹಾ ಅದು ಬೆಸ್ಟ್
ಹ ಏ ನಿಮ್ಗೆ ತರ ರಂಗೋಲಿ ಎಲ್ಲ ಬರುತ್ತಾ
ಹಾಕ್ತೀರಾ ನೀವು ರಂಗೋಲಿ ಎಲ್ಲ
ಹಾ ರಂಗೋಲಿ ನಂಗೆ ಇಷ್ಟ ಆಕ್ಕ.
ಈ ತರ ದೊಡ್ ಫಂಕ್ಷನ್
ಒ ಎಲ್ಲಾ ತರದ್ದು ಆಗ್ತೀನಿ.
ಈ ತರ ಮೆಹಂದಿಯೆಲ್ಲ.
ಮೇಂದಿನು ಅಂದ್ರೆ ಅಷ್ಟು ಆ ನೀಟಾಗ ಹಾಕಲ್ಲ ಏನೋ ಒಂದ್ ರೀತಿ ಹಾಕ್ತೀನಿ.
ಹ ಅಂದ್ರೆ ಕಲ್ದಿದ್ದೀರಾ ಏನು ಅಂದ್ರೆ ಫೋನಲ್ಲಿ ನೋಡಿ ಅಥವಾ ಅಲ್ಲೇ ಫ್ರೆಂಡ್ಸಲ್ಲಿ ನೋಡಿ ಹಂಗೇ ಕಲ್ತಿದ್ದೀರಾ ಹಾ ಮತ್ತೇನ್ ಹೇಳಿ ಸಮಾಚಾರ ಏನಂತ
ಕೇಳನ.
ಏನು ಕೇಳಿದು ನಮ್ದ್ ಎಂತ ಇಲ್ಲ. ಎಲ್ಲಿ ಮತ್ತೆ ಹೋಗಲ್ವಾ ಊರಿಗೆ ತರೈಲಿ
ಊರಿಕೆ ಅದೇ ಪರೀಕ್ಷೆ ಎಲ್ಲ ಆದ್ಮೇಲೆ ಹೋಗ್ಬೇಕು. ರಜಾ ಇರುತ್ತೆ ಅಲ್ವಾ ಏನಾಯ್ತು
ಇವತ್ತು ನಮ್ಮ ಅಂದ್ರೆ ಒಬ್ಬಳು ಗೆಳತಿ ಇವತ್ತು ಅವ್ಳು ಬೆಳಗಾವಿ ಅವ್ಳು
ಹಾ
ಹಾ ಅವ್ಳಿಗೆ ಆ್ಯಕ್ಚುಲಿ ಇವತ್ತು ಪರೀಕ್ಷೆ ಇತ್ತು ಎರ್ಡನೇ ಪರೀಕ್ಷೆ ಇತ್ತು ಅದೇನಾಗಿದೆ ಅಂದರೆ ನಮ್ಗೆ ಮತ್ತೆ ಅವ್ರಿಗೆ ಎಲ್ಲ ವಿಷ್ಯ ಸೇಮ್ ಇದೆ
ಹಾ ಹೇಳಿ
ಸ್ವಲ್ಪ ಸ್ವಲ್ಪ ವೇಟ್ ಮಾಡಿ
ಹಾ ಸರಿ ಪರವಾಗಿ
ಹಾಂ ಅವ್ರಿಗೆ ನಮ್ಗೆ ವಿಷ್ಯ ಎಲ್ಲ ಸೇಮ್ ಇತ್ತು
ಹಾ
ಅದು ಏನಾಯ್ತುಂದ್ರರೆ ಹತ್ತು ಗಂಟೆಯಿಂದ ಹನ್ನೊಂದೂವರೆ ತನ ಈ ಥರ ಎಕ್ಸಾಮ್ ಇರುತ್ತೆ
ಹ್ಮ್ ಹಾ
ಮತ್ತೆ ಮಧ್ಯಾಹ್ನ ಎರ್ಡ್ ಗಂಟೆಯಿಂದ ಅ ಮೂರುವರೆ ತನ ಎಕ್ಸಾಮ್ ಇರುತ್ತೆ
ಅಂದ್ರೆ ನೀವು ಲಾ ಅ ಕೊನೆ ಪರೀಕ್ಷೆನ ಅಥವಾ ಇವಾಗ ಇಂಟರ್ನಲ್ಸ್ ಮಾಡ್ತಾರಲ್ವಾ ಅ
ಹಾ ಹಾ. ಅದೇ ಅದೇ ಇವತ್ತು. ಕೊನೆ ಪರೀಕ್ಷೆ ಇತ್ತು ಅವಳ್ದು.
ಹಾ
ಅದು ಇವತ್ ಏನ್ ಆಯ್ತು ಅಂದ್ರೆ ಹ ಅಂದ್ರೆ ಈ ಥರ ಟೀಕಿಂಗ್ ಸಬ್ಜೆಕ್ಟ್ ಇರುತ್ತಲ್ಲ.
ಹಾಂ
ಹಾಂ ಅದು ಅವರು ಟ ಆ್ಯಕ್ಚುಲಿ ಅವರು ಕಾಲೇಜನವರು ಟೈಮಿಂಗ್ ಚೇಂಜ್ ಮಾಡಿದ್ದಾರೆ. ಅಂದ್ರೆ ಎರಡು ಗಂಟೆಯಿಂದ ಮೂವರೆ ತನ ಇಟ್ಟ ಇಲ್ಲ ಹಾಂ. ಬೇಗ ಇಟ್ಬಿಟ್ಟಿದ್ದಾರೆ. ಹೆಂಗಿದ್ರು ಟಿಕ್ಕಿಂಗ್ ಸಬ್ಜೆಕ್ಟು ಮತ್ ಇತ್ತು ಮಾರ್ಕ್ಸ್ ಎಲ್ಲ ಇದಾಗುತ್ತಲ್ಲ ಅಂತಂದು ಹಾ ಅವಳಿ ಅವಳಿ ಅಂತ ಹೇಳ್ಕೊ ಕೊಂಡಿದ್ದಾಳೆ ಅದು ಮಧ್ಯಾಹ್ನ ಇದೆ ಅಂತ ತಿಳ್ಕೊಂಡಿದ್ದಾಳೆ
ಅಯ್ಯೋ, ಅಂದ್ರೆ ಅ ಇವಾಗ ಫೋನಲ್ಲಿ ಮೆಸೇಜ್ ಏನೋ ಹಾಕಿಲ್ವಂ
ಹಾ ಹಾ ಏನು ಇಲ್ಲಂತೆ. ಅಂದರೆ ಫ ಮತ್ತೆ ಮೊದಲನೇ ಪರೀಕ್ಷೆ ಮತ್ತು ಎರಡನೇ ಪರೀಕ್ಷೆ ಬರೆದಿದ್ದಾರಲ್ಲ ಅದೇ ಥರ ಅಂತಳ್ಕೊಂಡು ಸುಮ್ನಾಗಿದ್ದಾರೆ ಎಲ್ಲ ಅದಕ್ಕೆ ಅವಳು ಸುಮ್ಮಾಗಿದ್ದಾಳೆ ಅವಳಿಗೆ ಎಲ್ಲ ಅವ್ರ ಫ್ರ ಅಂತ ಅವ್ ಗೆಳ್ತಿ ಎಲ್ಲ ಬರೆದು ಬಂದಮೇಲೆ ಹೇಳಿದ್ದಾರೆ ಅವಳ ಆದರೂ ನಂಬಲಿಲ್ಲ
ಹಾಂ
ಅದೇ ವೀಡಿಯೋ ಕಾಲ್ ಮಾಡಿ ಎಂತ ಪರ ಪ್ರಶ್ನೆ ಪತ್ರಿಕೆಲ್ಲ ತೋರಿಸಿದ ಮೇಲೆ ನಂಬಿದಲಂತೆ ಆಮೇಲೆ ಇದು ಪ್ರಿನ್ಸಿಪಲ್ ಹತ್ರಿ ಹೋಗಿ ಕೇಳಿದರೆ ಅವರು ಕೊಡಲೇ ಇಲ್ಲಂತೆ ಮತ್ತುತ್ತೆ ಪೇಪರ್ ಬರೆಯೋಕ್ಕೆ
ಗೆ ಒಂದು ಟೈಮಿಂಗ್ ಹೇಳಿ ಆಮೇಲೆ ಕೊಡದು.
ಟೈಮ್ ಟೇಬಲ್ ಅಲ್ಲಿ ಎಲ್ಲ ಟೈಮಿಂಗ್ ಎಲ್ಲ ಮೆನ್ಷನ್ ಮಾಡಿ ಅದು ಈ ತರ ಇತ್ತು ಕರೆಕ್ಟ್ ತ್ತವಿ ಇವಳದ್ನ ಸರಿಯಾಗ್ ನೋಡಿದ್ದಿಲ್ಲ.
ನಿಮ್ಗೆೇಳ್ತಿದ್ ಏನು ತಪ್ಪಿಲ್ವಾ
ಹಾಂ ಹಾಂ ತಗಿಲ್ಲ
ಹ್ಮ
ಅವಳು ಸರಿಯಾಗಿ ನೋಡಿದಿಲ್ಲ ಅದ್ನ ಹೇಳಿ ಮತ್ತೆ ಮಳೆ ಬರ್ತಿದ್ದೀನ ಅಲ್ಲಿ?
ಮಳೆ ಇಲ್ಲಿಲ್ಲ ನಿಮ್ಮೂರಲ್ಲಿ
ನಮ್ಮೂರಲ್ಲಿ ನೋಡಬೇಕು ಹೊರಗಡೆ ಹೋಗಿ ಇಲ್ಲ ಅನಿಸುತ್ತೆ ಇಲ್ಲ ಬರ್ತಿಲ್ಲ ಬೇಗ ಬೇಗ ಎಂತ ಟೈಮೇ ಹೋಗ್ತಿಲ್ಲ ಬೇಗ ಬೇಗ.
ಅದೌದು ನಮ್ಗೆ ಯಾವಾಗ ಹೋಗ್ಬೇಕು ಅಂತ ಅನ್ಕೊತ ಹೋಗಲ್ಲ
ಹ್ಮ ಅದೇ ಇನ್ನು ಕಾಯ್ತಾ ಇದ್ದೀನಿ ನಂಗೆ ಟೈಮ್ಗೋಸ್ಕರ ಏನೋ ಓದ್ಕೊಬೇಕಂಗಿದ್ರೆ ಇವಾಗ ಅ ಮತ್ತೆ ಇವಾಗೆಲ್ಲಾ ಏನ್
ಸದ್ಯಕ್ಕೆ ಓದದೇನಿಲ್ಲ ಬರಯ ತಿರ
ಏನಂಗಿದ್ರೆ ನೀವು ಹಿಂದಿನ ದಿವಸ ಎಲ್ಲ ಕುೂತ್ಕೊಂಡು ಹೋದವ್ರಾ
ಹಓ ನಾವ ಅದೇ ಹಂಗೇನೆೇ ನಮ್ದು
ಹಂಗೆಲ್ಲ ಓದ್ಬಾರ್ದು ಟಾಪರ್ಸ್ ಅಂತೆಲ್ಲ ಆ ಹತ್ತರಲ್ಲ ಓದಬಾರ್ದು ಫಸ್ಟಿಂದ ಫಸ್ಟ್ ಅಡೆಯಿಂದನೇ ಸ್ಟಾರ್ಟ್ ಮಾಡ್ಬೇಕು ಓದೋದಕ್ಕೆ
ಓ ಪಾಪ ನೀವೇ ಬಸ ಮನ ಇರ್ತೀರಾ
ನಮ್ಮದು ಕಾಲೇಜ್ ಇಲ್ಲಿ ಆದಿತ್ಯ ಕಾಲೇಜ್ ಅತ್ತಾ ನಾವು ಆ ಕಾಲೇಜಲ್ಲಿಟ್ಟಟಾಬಾರೆ ಹ
ಹ ಮತ್ತೆ ಪಾಟಿ ಕೊಡ್ಸಿ ಹಂಗಿದ್ರೆ
ಹಾಂ ಒಂದ್ಸಲ ಸಿಗಿ ಕೊಡಿಸುವ
ಹಾ ಸರಿ
ಅ ಫಸ್ಟಿಂದನೇ ಓದ್ತಾ ಇದಿದ್ದೀನಿ
ಹ
ಅಷ್ಟು
ಅದ್ ಹೆಂಗೆ ಓದ್ತೀರಾ ಅದ ಹೆಂಗ್ ಮನ್ಸ್ ಬರುತ್ತೆ ಫಸ್ಟ್ ಹೌದಕ್ಕೆ
ಅದು ಹಗೆ ಅದು ನಮ್ಮದು ಫ್ರೆಂಡ್ಸ್ಗೆ ಹಗೆಲ್ಲ ಎಂತ ಚೆನ್ನಾಗಿದೆ ಅವರು ಹಂಗೆ ಅವರು ಟಾಪರ್ಸ್ ಎಲ್ಲ ಅವ್ರು ನೋಡಿ ನೋಡಿ ಎಲ್ಲ ಇನ್ಸ್ಪೈರ್ ಆಗಿಬಿಟ್ಟಿದಲ್ಲ
ಹಂಗೆಾರರು ಇದ್ರೆ ಓದಕ್ ಬಸ್ ಬರತ್ತ
ಹಾ ಮತ್ತೆ ಒಬ್ಬರು ನೋಡಲ್ಲ ಇನ್ನೊಬ್ಬರು ಬರೋದು ಇವಾಗ ನಮ್ಮ ರೂಮ್ನಲ್ಲಿ ಇನ್ನೊ ಒಬ್ರು ಓದ್ತಿದಾರಂದ ನಾವು ಓದ್ತೇವಲ್ಲ ಇವಾಗ ಅವರು ಮಲ್ಕೊಂಡ್ರಂದೆ ನಾವು ಮಲ್ಕೊಂಡ್ಬೇಕು ತ್ತವಿ ಅದಕ್ಕೆ ಅವ್ರು ನೋಡಿ ನಡಿ ನೋಡಿ ನನ್ನ ಫ್ರೆಂಡ್ಸ್ನೆಲ್ಲ ನೋಡಿ ಇನ್ಸ್ಪೈರ್ ಆಗಿಬಿಟ್ಟಿದ್ದೀನಿ
ಹಂಗೆ
ಹಾ ಹಗೆ ಏನು ಬೆಂಗಳೂರಲ್ಲೆಲ್ಲ ಜಾಲಿ ಜಾಲಿನ ಹಾಗಿದ್ರೆ
ಏನ್ ಜಾಲಿ ಜಾಲಿನೋ ಅದ ನಮ್ ಕಾಲೇಜ್ ತುಂಬಾ ಊರ್ ಒಳಗಿದ್ಯಾ ಎಲ್ಲೂ ಹೊರಗೆ ಹೋಗ್ಬೇಕಾಂದ್ರೂನು ಒನ್ ಅವರ್ ಬೇಕು
ಹಾ
ಹಂಗಾಗಿ ಎಲ್ಲಿ ಹೋಗಕ್ಕ ಆಗಲ್ಲ ಏನ್ ಜಾಲಿ ಜಾಲಿನೂ ಇಲ್ಲ ಏನುೂ ಇಲ್ಲ
ಇವಾಗ ಇದು ಅಂದರೆ ಬೆಂಗಳೂರೆಲ್ಲ ತೋರಿಸ್ತಾರಲ್ಲ ಈ ಥರ ನ್ಯೂಸಲ್ಲಿ ಈಥರ ಪಿ ಜಿ ಎಲ್ಲ ಸರಿ ಇಲ್ಲ ಹಂಗೆ ಇ ಹುಡುಗಿರಿಗೆ ಈ ತರ ಏನು ಸುರಕ್ಷತೆ ಏನೂ ಇಲ್ವಾ ಅಂತ ತೋರಿಸ್ತಾರಲ್ಲ ನಿಮ್ಗೇಏನೋ ಆ ಥರ ಎಕ್ಸ್ಪೀರಿಯೆನ್ಸ್ ಆಗಿಲ್ವಾ ಇಲ್ಲಿ ಬೆಂಗಳೂರಲ್ಲಿಗೆ
ಇಲ್ಲ ಇಲ್ಲ ಅದು ನಮ್ ಪಿಜಿಲ್ ಹಂಗಿಲ್ಲ ಕೆಲ್ವೊಂದು ಪಿಜಿಲ್ ಮಾತ್ರ ಹಂಗೆ ನಮ್ ಗರ್ಲ್ಸ್ ಪಿಜಿ ಅಲ್ವಾ ಸುತ್ತಮುತ್ತನುೂ ಗರ್ಲ್ಸ್ ಪಜಿನೇ ಇದೆ
ಹಾ
ಅದಕೋಸ್ಕರ ಆಗೆಲ್ಲ ಏನು ಇಲ್ಲ ಸುರಕ್ಷಿತವಾಗಿದೆ ಮತ್ತೆ ಸ್ವಲ್ಪ ಸಿಟ್ಟಿಟ್ಟಿದ್ದಾರೆ ಇಷ್ಟು ಅಂದ್ರೆ ಇವಾಗ ಆರು ಗಂಟೆ ಒಳಗೆ ಬರ್ಬೇಕು ಹಂಗೆಲ್ಲಾ ಇಟ್ಟಿದ್ದಾರೆ
ಹ್ಮ್ ಓ ಇದೆ ಸೇಫ್ ಇದೆ
ಹಾ ಸೇಫ ಇದೆ
ಅಂದ್ರೆ ಇವಾಗೆಲ್ಲ ಇದಕ್ಕೆಲ್ಲ ಹೋಗ್ಬೋದು ಇವಾಗೆಲ್ಲ ಇವಾಗ ದೂರ ಹೋಗಿ ಮತ್ತೆ ಬರ್ತಿರ್ತಿರಲ್ಲ ಹಾಸ್ಟೇಲ್ ಹೊರಳಿ
ಅಂದ್ರೆ ಇಲ್ಲಾದ್ರೂ ಹೊರಗಡೆ ಹೋದಾಗ್ಲಾ
ಮತ್ತಲ್ಲ ಹೆಂಗೆ ಕರ್ಕೋತರೆ ಒಳಗಡೆ ನಿಮಗೆ
ಹಾ ಅದನ್ನು ನಮಗೆ ಹೇಳಿರ್ತ ತರೆ ಇವಾಗ ಆರ್ ಗಂಟೆ ಲಾಸ್ಟ್ ಅಂದಿರ್ತಾರೆ ಅಂದ್ರೆ ಅಷ್ಟುೊಳಗ್ ಬರ್ಬೇಕಾಗುತ್ತೆ
ಹಳ್ಳಿ ಅಂದರೆ ಬಸ್ ಎಲ್ಲ ಕರೆಕ್ಟಾಗಿ ಬರ್ತಿರೋಂಗಿಲ್ಲ
ಇಲ್ಲ ಇರಲ್ಲ ಅಂದ್ರೆ ಅದೇ ಬಸ್ ಬಸ್ ಟೈಮಿಂಗ್ಸ್ ಎಲ್ಲ ಸ್ವಲ್ಪ ನೋಡ್ಕೊಂಡು ಮಾಡಕೊಂಡು ಬರ್ಬೇಕಾಗುತ್ತೆ ಅಷ್ಟೇ
ಆದರೂ ತುಂಬ ಕಷ್ಟ ಇರೋದು ಇಲ್ಲಿ
ಏನ್ ಮಾಡಕ್ಗಲ್ಲ ಒಂದ್ಸಲ ಹೊರಾಗ ಬಂದ ತಕ್ಷಣ ಮತ್ತೆ ಇರ್ಬೇಕಾಗತ್ತ ಹ್ಮ
ನನ್ಗೆ ಇಲ್ಲಿ ಮನೆ ಇಲ್ಲೇ ಇದ್ದ್ರರೆ ನನಗೆ ಆಕ ಇಲ್ಲ ಇಲ್ಲಿ
ನೀ ಬೇನ
ಓಕೆ.
ಆರಾಮಕಿ.
ಹಾ
ಹ
ಮನೆಯಲ್ಲಿದ್ದೂ ಅಷ್ಟೇ ಆದರೂ ಹಾಸ್ಟಲಲ್ಲಿ ಈ ಥರ ಫ್ರೆಂಡ್ಸ್ ಎಲ್ಲ ಇರ್ತಾರಲ್ಲ ಎಂಜಾಯ್ ಮಾಡೋಕ್ಕಾಗಲ್ಲ ಅಷ್ಟು.
ಹ್ಮ ಏನು ಮತ್ ಇನ್ನ ಎಷ್ಟು. ನಿಮ್ಮದುು.
ಓದೋದು ಏನ್ ಇಲ್ಲ.
ಹಾ
ಹ್ಮ್ ಸರಿ ಹಾಗಗಿದ್ರೆ ಹ ಧನ್ಯವಾದ.